ಏನ್ ಮಾಡ್ತಾ ಇದಿದಯಾ
ಮನ್ಕೊಂಡಿದ್ದೀನಿ ನೀವು
ನಾನು ಮನಗಿದ್ದೆ
ತಿಂಡಿ ಆಯ್ತ
ಹ್ಞೂ ಆಯಿತು ನಿಮ್ಮದು
ಹ್ಞೂ ಆಯಿತು ಏನು ಮಾಡಿದೆ
ನಾನು ಟೊಮೆಟೊ ಗೊಜ್ಜು ಮತ್ತೆ ರೈಸ್ ತಿಂದೆ
ಹೌದಾ ಟೊಮೆಟೊ ಗೋಜ್ಜು ಹೆಂಗ್ ಮಾಡೋದು
ಟೊಮಾಟೋ ಗೊಜ್ಜ ನಿಮಗ್ ಬರಲ್ವಾ ಮಾಡಕ್ಕೆ
ಎಲ್ಲ ಬರೋದೆಲ್ಲ ಹೇಳಿ
ಹಾ ನಾನ್ ಹೇಳ್ ಕೊಡ್ತೀನಿ ಮಾಡಿ
ಹಾ ಹೇಳಿ
ಏಂಗ್ ಗೊತ್ತಾ ಫಸ್ಟು ನಿಮಗೇ ಯಾವದ್ರಲ್ಲಿ ಮಾಡೋದು
ನಾವು ಕಾಟಾಳಲ್ಲಿ
ಹಾ ಕೆಟಲ್ ತಗೊಂಡು ಫಸ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳಿ
ಹಾ
ಹ ಫಸ್ಟೇ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೋಬೇಕು ಟೊಮಾಟೊ ಈರುಳ್ಳಿ
ಈರುಳ್ಳಿನ ಹಕ್ತಾರ ಅದ್ರಲ್ಲಿ
ತೀ ಹ ಸ್ವಲ್ಪ ಮೆಣ್ಸಿನ್ ಕಾಯಿ ಕರ್ಬೋಸ ಕೊತ್ತಂಬರಿ ಶೊ ಹ
ಹ್ಮ್ ಹ್ಮ್
ಹ ಹೆಚ್ಚಿಟ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಹ ೀಿಗೆ ಸಾಸಿವೆ ಸ್ವಲ್ಪ ಹಾಕಿ ನಾ ಕೈ ೈ ಮಾಡ್ತ ಬೇಕು ಲೋ ಫ್ಲೇಮಲ್ಲಿ ಆಮೇಲೆ ಈರುಳ್ಳಿ ಹಾಕ್ಬೇಕು
ಹಾ
ಈರುಳ್ಳಿಾಕ ಒಂದ್ ಸ್ವಲ್ಪ ಬ್ರೌನ್ ಬ್ರೌನ್ ಇ ಥರ ಆಗೋವರೆಗೂ ಫ್ರೈ ಮಾಡಬೇಕು
ಹ್ಮ ಚೆನ್ನಾಗಿದೆ ಬಿಡಿ ಮಾಡ್ಬೋದು
ಆಮೇಲೆ ಟೊಮೊಟೊ ಫ್ರೈ ಮಾಡಿ
ಹ್ಮ
ತಮ್ಮತಕ
ಏನು ಶಬ್ದ ಬರ್ತಾ ಇದೆ ಏನು ನೀವು ಬ್ಯುಸಿಯಾಗಿದ್ದೀರಾ
ಹಾ ಇಲ್ಲ ನಮಸ್ತೆ ಆಹ ಟೊಮೊಟೊ ಎಲ್ಲ ಹಾಕಿ ಉಪ್ಪು ಮತ್ತೆ ಖಾರಣ್ಣ ಹಾಕ್ಬೇಕು ಸ್ವಲ್ಪ ಉಪ್ಪು ಖಾರ ಹಾಕ್ಮೇಲೆ ಅದೊಂಥರ ಟೆಕ್ಸ್ಚರ್ ಥರ ಆಗುತ್ತೆ ಆವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು
ನಾನು ಮಾಡ್ಕೊಂಡ ತಿಂತೀನಿ ಹಾಗಾದ್ರೆ ನನಗೆ ಮಾಡಕ ಬರ ಟಮೊಟ ಗೊಜ್ಜ ಇವಾಗ ನೀವು ಹೇಳಿದೀರಲ್ಲ ಇದೇ ರ ಮಾಡ್ಕೊಂಡು ಇನ್ನು
ಹ ಬೇಗ ಆಗತ್ತೆ ಒಂದ್ ಐದು ನಿಮಿಷದಲ್ಲಿ ಆಗೋಗುತ್ತೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ
ಹೌದಾ ನಿಮ್ಗೆ ಯಾವ್ದಾದ್ರು ಚಟ್ನಿ ಬರುತ್ತಾ ಹ
ಹ್ಮ ಚಟ್ನಿ ಬರುತ್ತೆ ಈ ನಿಂಗೊಂದು ಹೇಳ್ತೀನಿ ಇರು ಒಂದು ಈರುೂಳ್ಳಿ ಚಟ್ನಿ ಮನೆಿ ನಮ್ಮ ಅಮ್ಮಾಗೂ ಹೇಳ್ಕೊಟ್ಟೆ ನಮ್ಮಮ್ಮ ನನ್ಗೆ ಇಲ್ಲಿ ಮಾಡಕೊಟ್ ಕಳ್ಸಿತ್ತು
ಹೌದಾ ನಿಮ ನೀವೇ ಮಾಡ್ಕೊಂಡ್ರ
ಚಪಾತಿ ಮತ್ತೆ ಈರುಳ್ಳಿ ಜೊತೆ ತಿನ್ಬಹುದು ಆಯತು ಚಪಾತಿ ಮತ್ತೆ ರೊಟ್ಟಿ ಜೊತೆ ತಿನ್ಬೇಕು
ಹೌದ್ರ ಹೇಳಿ ನಾನು ಮಾಡಿಸಕೊಂತೀನಿ ನಮ್ಮಮ್ಮ ಹತ್ರ ಹಾ ಹಾ್
ಏಗೆ ಗೊತ್ತತ್ತು ತ್ತ ಇದು ಈರುಳ್ಳಿ ಇರ್ತಾವಲ್ಲ ಒಂದ್ ನಾಲ್ಕೈದು್ ಈರುಳ್ಳಿ ಈರುಳ್ಳಿ ಜಾಸ್ತಿ ತಗೋಬೇಕು ಅದನ್ನ ಆಹ್ ಕುಟ್ಟಾಣಿಯಲ್ಲಿ ಕುಟ್ಬೇಕು ಇಲ್ಲಾಂತಂದ್ರೆ ಮಿಕ್ಸಿಯಲ್ಲಿ ಹಾಕೊಂಡ್ರು ನಡಿಯುತ್ತೆ ಆ ಒಂದ್ ನಾಲ್ಕ್ ಈರುಳ್ಳಿ ಹಂಗ್ ಮಾಡಿ ಇಟ್ಕೋಬೇಕು ಸೈಡ್ಗೆ ಮತ್ತೆ ಒಂದು ಪಾತ್ರೆ ತಗೊಂಡು ಆಯಿಲ್ ಹಾಕಿ ಲೋ ಫ್ಲೇಮ್ ಅಲ್ಲಿ ಅಹ ಜೀಕೆ ಸಾಸಿವೆಲ್ಲ ಹಾಕಿ ಆಹ ಅದು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲಾ
ಹೌದು
ಅದು ಪೇಸ್ಟ್ ನ ಅದಕ್ ಹಾಕಿ ಫ್ರೈ ಮಾಡ್ಬೇಕು ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆ ತರ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಆಹ ಇದು ಒಂದ್ ಸ್ವಲ್ಪ ಇದು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಬೇಕು ಬೆಳ್ಳುಳ್ಳಿ ಪೇಸ್ಟ್ು ಮತ್ತೆ ಶುಂಠಿ ಪೇಟ್ ಸ್ವಲ್ಪ ಹಾಕ್ಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೆಲ್ದಿಿಯಾಗು ಇರುತ್ತೆ ಎಲ್ಲಾ ಎಲ್ಲಾ ತರಕಾರಿ ತಿಂದಂಗ ಆಗತ್ತಲ್ವಾ ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಸ್ವಲ್ಪ ಹಾಕ್ಬೇಕು ಶುಂಠಿ ಹಾಕದ್ರೆ ಏನಾಗುತ್ತೆ ಅಂದ್ರೆ ಜೀರ್ಣ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ನಮ್ಗೆ ಅಸಿಡಿಿ ಇಲ್ಲ ಆಗಲ್ಲ
ಹೌದಾ
ತಿನ್ಬೇಕು ನಮಗ್ ಜಿಂಜರ್ ಜಿಂಜರ್ ಅವನ್ನಲ್ಲಾ ಹಗೆ ತಿನ್ನಕ್ ಆಗಲ್ಲ ಅಲ್ಲ ಅದಕ್ಕೆ ಈ ತರ ತರಲ್ಲಿ ಯಾವತರಲ್ಲಿ ಅಡ್ಗೆಯಲ್ಲಿ ಎಲ್ಲಾ ಸೇರ್ಸುದ್ರೆ ಚೆನ್ನಾಗಿರುತ್ತೆ ಹಾ ಅದನ್ನ ಹಾಕಿ ಅ ಎಲ್ಲ ಹಸಿ ವಾಸನೆ ವರೆಗೂ ಹೋಗಿ ಫ್ರೈ ಮಾಡಬೇಕಾ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಇರುತ್ತಲ್ಲ ಕೊೋಕೊನಟ್ಟು ಅದನ್ನು ಕೊಬ್ಬರಿನ ತೆರೆದಬಿಟ್ಟು ಸ್ವಲ್ಪ ಹಾಕ್ಬೇಕಾ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ ಸ್ವಲ್ಪ ಹಾಕಿ ಮತ್ತೆ ಶೇಂಗಾ ಪುಡಿ ಸ್ವಲ್ಪ ಹಾಕ್ಬೇಕು
ಶೇಂಗಾ ಪುಡಿ ಶೇಂಗಾ ಚಟ್ನಿ ಪುಡಿ ಅಂತಾರಲ್ಲ ಅದ
ಹಾ ಹಾ ಅದನ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕಾ ಅದನೆಲ್ಲಾ ಹಾಕಿ ಅದೆ ಎಲ್ಲಾ ಎಣ್ಣೆ ಎಲ್ಲಾ ಇಟ್ ಇಟ್ಕೊಳ್ಳುತ್ತೆ ಆವಾಗ ಅದನ್ನ ಬಿಸಿ ರೊಟ್ಟಿ ಅಥವಾ ಚಪಾತಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ
ಹೌದಾ ನಮ್ ಸೈಡ್ ಮಾಡ್ತಾರ ಶೇಂಗಾ ಚಟ್ನಿ ಪುಡಿ ಈತರ ಎಲ್ಲಾ ಚಟ್ಿ್ತಾರೆ ಟಮೋಟೋ ಪುಟ್ಟ ಚಟ್ನಿ ಮಾಡ್ತಾರೆ ಮತ್ತೆ ಬದನಕಾಯಿ ಚಟ್ನಿ ಮಾಡ್ತಾರೆ ಸಕ್ಕತ್ತ ಮಾಡ್ತಾರೆ ಗೋ ಟೇಸ್ಟಿಯ ಆಗಿರುತ್ತೆ ಫುಲ್ಲು ಹಾ ಚೆನ್ನಾಗಿರುತ್ತೆ ನಮ್ಮಮ್ಮ ಚೆನ್ನಾಗ್ ಮಾಡಿಕ ಕೊಡ್ತಾಳೆ ಇದ್ರ ಇದು ಬದನೇಕಾಯಿ ಚಟ್ನಿ ಹೆಂಗ ಮಾಡ್ತಾರೆ ಗೊತ್ತಾ ನಾ ಹೇಳ ಮಾಡ್ ನಿಮ್ಮ ಅಮ್ಮನ ಹತ್ರ ಮಾಡಿಸ್ಕೊ
ಕೇಳಿದೀನಿ ಇದೆಲ್ಲ ಬದ್ನೇಕಾಯಿ ಚಟ್ನಿ
ಹೌದಾ ಅದೇನು ಮಾಡ್ಬೇಕು ಗೊತ್ತಾ ದೊಡ್ಡ ಬದನೆೇಕಾಯಿ ತೊಗೋಬೇಕು ಒಂದೆರಡು ತಗೊಂಡು ಒಲೆಯೆಲ್ಲ ಆಗಬೇಕು ಬೆಂಕಿಯಲ್ಲಿ ಸುಡ್ಬೇಕಂತ ಅದನ್ನ ಸುಟ್ಟ ಆದ್ಮೇಲೆ ಮೇ ಲ್ಲಿ ಅದು ಸುಟ್ಟಿದ ಇದಿರುತ್ತ ಅದೆಲ್ಲ ತೆಗಿಬೇಕು ತೆೆಗದು ಆಮೇಲೆ ಅದ್ರನ್ನೆಲ್ಲ ಕೀಚ್ಕೋಬೇಕು ಮಿಕ್ ಮಿಕ್ಸಿಂಗ ಆದ್ರು ಮಾಡ್ಕೊಬೇಕು ಇಲ್ಲ ಕೈಯಿಂದನೇ ಕೀಚ್ಕೋಬೋದು.
ತಾನಿಯಲ್ಲಿ ಕುಟ್ಟಿದ್ರನ ಟೇಸ್ಟ್ ಚೆನ್ನಾಗಿರುತ್ತೆ
ಹೌದಾ ಏನು ಗೊತ್ತಿಲ್ಲ ನಮ್ಮಅಮ್ಮ ಆದ್ರ ನ ಕೈಯಿಂದನೇ ಕಿಚಿ ಮಾಡ್ತ್
ಹಾ ಕೈಯಿಂದನೇ ಮಾಡ್ ಮಾಡ್ಬಹುದು ಕೈಯಿಂದನೂ ಚೆನ್ನಾಗಿರುತ್ತೆ ಕಿಚ್ಚ್ ಆದ್ರೆ ಮಿಕ್ಸಿ ಹಾಕಿದ್ರೆ ಚೆನ್ನಾಗ್ ಟೇಸ್ಟ್ ಇರಲ್ಲ ಅಷ್ಟೊಂದು
ಹೌದು, ಈಥರೆಲ್ಲ ಮಾಡಿ ಆಮೇಲೆ ನಿನಿಗೆ ಖಾರ ಬೇಕಂತಂದ್ರೆ ಅಚ್ ಖಾರದ ಪುಡಿ ಹಾಕ್ಬಹುದು ಇಲ್ಲ ಮೆಣ್ಸನ್ಕ ಖಾರ ಬೇಕಂದ್ರೆ ಮೆಣಸಿನ್ ಕೈ ಕಾರನು ಹಾಕ್ಬಹುದು ಅದ್ರ್ನು ಅದ್ರ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಹಾಕ್ಬಿಟ್ಟು ಮಾಡಿಬಿಟ್ಟು ಮುದ್ದೆಯಲ್ಲಿ ತಿನ್ಬೇಕು ಸಕ್ಕತ್ತ್ ಇರುತ್ತೆ ರೊಟ್ಟಿಯಲ್ಲಿೂ ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿಯಲ್ಲಿ ಚೆನ್ನಾಗಿರುತ್ತೆ
ಹಾ ನಾನು ಇದನ್ನ ಬಿಸಿ ರೊಟ್ಟಿಲ್ ತಿಂದಿದ್ದೀನಿ
ಹೌದಾ
ಹಾ ಹಾ ಮಾಡ್ಕೊಟ್ಟಿದ್ರು ನಮ್ ಅಮ್ಮ್ ಅಮ್ಮಣ್ಣಮ್ಮ ಅಂದ್ರೆ ನಮ್ಮ ಅಜ್ಜಿ ಮಾಡ್ಕೊಟ್ಟಿದ್ರು
ಹೌದಾ ಹ್ಮ್ ಚೆನ್ನಾಗಿರುತ್ತೆ ಹಾಗಾದ್ ಏ ಮತ್ತ್ ಟ ಟಮೊಟ್ ಚಟ್ನಿನೂ ಮಾಡ್ಕೊಬೋದು ಗೊತ್ತಾ ನಮ್ಮ್ ಸೈಡು ಚೆನ್ನಾಗ್ ಮಾಡ್ತಾರೆ ಊಟನ
ಹ್ಮ್
ಹ್ಮ್
ನಾನು ಮೊನ್ನೆ ಒಂದು ಮಾಲಲ್ಲಿ ನಮ್ಮ್ ಮೊನ್ನ್ ಮೊನ್ನೆ ಒಂದು ಮಾಲಲ್ಲಿ ಇದು ಅಂಗಡಿ ಹೋಗಿದ್ದೆ ಅವಾಗ ಟೊಮೊಟೊ ಉಪ್ಪಿನಕಾಯಿ ತಗೊಂಡ್ ಬಂದೆ ಎಷ್ಟ್ ಚೆನ್ನಾಗೈತೆ ಗೊತ್ತ್ ತ್ತ ನಮ್ಮಂಗ ಹೇಳಿ ಅದೇ ತರ ಟಮೊಟೊ ಉಪಿಂಕ ಮಾಡ್ಸ್ಕೋತೀನಿ
ಹೌದಾ ನಮ್ಮಮ್ಮ ಮಾಡುತ್ತೆ
ಟಮಟೊ ಒಪ್ಪಿನ್ಕಾಯಿ
ಆ ಟೊಮ್ಯಾಟೊ ಉಪ್ಪಿನಕಾಯಿ ಗೊತ್ತಿಲ್ಲ ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಗೊತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತೆ ಹುಣಚೇ ಕಾಯಿ ಗೊತ್ತಾ
ಹಾ
ದ ಉಪ್ಪಿನ್ಕಾಯಿನ ಮಾಡುತ್ತ್
ಹುಣ್ಸೆಕಾ ಉಪ್ಪು
ಹಾ ಅದು ಗೊತ್ತಿಲ್ಲ ನಿಮಗೆ ಅದು ಹುಣ್ಚಿಕಾಯಿ ಉಪ್ಪಿನಕ ಅಕ್ಕ ಏನ್ ಗೊತ್ತಾ ಅದು ಒಂದು ಎರಡು ಎಡ್ ಮಣ ಅಂತ ಇರುತ್ತೆ ಅ ತಗೊಂಡ ಬರಬೇಕು ಮನ ಮಣ ಅಂತಂದು ತಗೊಂದು ಚೆನ್ನಾಗಿ ತೊಳೆದ್ ಬಿಟ್ಟು ಇದು ಇದು ಗೊತ್ತ ತಾ ರುಬ್ಬಗುಂಡು
ರಾ
ರುಬ್ಬಲ್ಲಿ ಇದ್ ಮಾಡ್ಬೇಕು ಹ ಕುಟ್ಬೇಕದರನ್ನ
ಹಾ
ಹಟ್ಟಿ ಅದಕ್ಕ ಅರಶಿನ ಪುಡಿ ಉಪ್ಪು ಮತ್ತೆ ಜಾಸ್ತಿನೇ ಹಾಕ್ಬೇಕು ಏನೇನೋ ಹಾಕಿ ಮಾಡ್ತ
ಇದು ಹುಣ್ಸೆಕಾಯಿ ಎಲ್ಲ ಫುಲ್ ಕುಟ್ಬಿಡ್ಬೇಕಾ
ಹಾ ಕೊಟ್ಬೇಕು ಅದೇನ್ ಗೊತ್ತಾ ಮಾಡಿದ್ರೆ ಟೂ ಇಯರ್ಸ್ ಆದ್ಮೇಲನು ತಿನ್ಬೋದು
ಹೌದಾ ಅದು ಕೆಡದೆೇ ಇಲ್ವಾ
ಇಲ್ಲ ಕೆಡುವುದಿಲ್ಲ ಯಾಕಂದ್ರೆ ಜಾಸ್ ಜಾಸ್ತಿ ಇದ ಹಾಕಿರ್ತಾರೆ ಉಪ್ಪ ಹಾಕಿರ್ತಾರೆ ಹ್ಮ್ ಚೆನ್ನಾಗಿರುತ್ತೆ ಮಾಡಸ್ಕೊ ಮಾಡಿಸಸ್ಕೊ್ಂಬರಲ್ಲ ನಾನು ಯಾವಾಗಾದರೂ ಒಂದು
ಹಾ ಮಾಡಸ್ಕೊಂಬ ನಂಗೆ ತಿನ್ಬೇಕ ಅನಿಸ್ತಾ ಇದೆ
ಯಾವಾಗಾದ್ರೂ ಬೇಟೆ ಆಗ್ತಿವಿ
ಹಾ ನಮ್ಮಮ್ಮ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುತ್ತ ಯಾವ್ ತರ ಗೊತ್ತಾದ ಗುಡ್ ಗುಡ್ಡದ ನೆಲಿಕ ಅಲ್ಲ ಇದು ನಾರ್ಮಲ್ ಇರುತ್ತಲ್ಲ ನೆಲ್ಲಿಕಾಯಿ
ಹಾ ಹಾ ಗೊತ್ತ ಗೊತ್ತು ಗೊತ್ತು
ಹಾ ಆ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡತ್ತೆ ನಮ್ಮಮ್ಮ ಎಷ್ಟ ಚೆನ್ನಾಗಿರುತ್ತೆ ಗೊತ್ತು ನಾನ್ ಚಿಕ್ಕ ವಯ್ಸಲ್ಲಿ ಅದನ್ನ ಕದ್ಕೊಂಡು ಕತ್ ಕದ್ಕೊಂಡು ತಿಂತಿದ್ದೆ ನಮ್ಮಮ್ಮ ನಾನು ಅವಗೆ ತಿನ್ನೋದಕ್ಕೆ ಒದೆ ಎಲ್ಲ ಕೊಟ್ಟಿದ್ದಾರೆ ನನ್ಗೆ
ಹೌದಾ ಯಾಕೆ ನಿಮ್ಗೆ ಏನಾದ್ರು ಕೆಮ್ಮ ಆಗುತ್ತೆ ಹಾ ಆರೋಗ್ಯಕ್ಕೆಟ್ಟ
ಇಲ್ ನನ್ಗೆ ಅದರಿಂದ ತಲೆನೋ ಬರುತ್ತೆ ಆಮೇಲೆ ನೆಗಡಿ ಆಗುತ್ತೆ ಗಂಟ್ಲು ನೋವು ಬರುತ್ತೆ
ಹಾ ಹಾ ಅದಕ್ಕೆೇ ಹೊಡಿತಾರೆ ನಿಮ್ಮಮ್ಮ ಹ್ಮ
ಹ್ಮ್ ಏನ್ ಸ ಸ್ ಶಬ್ದ ಆತ ಇದೆಲ್ಲ
ಇಲ್ಲಿ ಒಬ್ಬಳು ತಂಗಿ
ಹ್ಮ್
ಮತ್ತೆ ಏನು ಅದು ಹೇಳಲ ನಿಂಗೆ ಏನ್ ಮಾಡದಂತ
ಹೇಳಿ ಮ ತ್ತ
ಆ ನೆಲ್ಲಿಕಾಯಿ ಇರುತ್ತಲ್ಲ ಅದನ್ನ ಸ್ವಲ್ಪ ಜಾಸ್ತಿ ಆಯಿಲ್ ಅಲ್ಲ ಸ್ವಲ್ಪ ಹತ್ತಕ್ ಹತ್ತೋ ತರ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾ ಫೈ ಮಾಡ್ಕೊ ಕೊಂಡು ತೆಗ್ದಿಟ್ಕೋಬೇಕು ಸಾಸಿವೆನೆಲ್ಲ ಹಾಗೆ ಹಾ ಬರ ಪುಡಿ ಮಾಡ್ಬೇಕು ಮೆತ್ತಕಾಳು ಸಾಸ್ವೆೆ ಮತ್ತೆ ಇನ್ನೊಂದು ಯಾವುದೋ ಅದು ಯಾವುದೋ ಅಂತಾರೆ ಇದು ಉದ್ದನ್ ಬೇಳೆ ಅಂತಾರೆ ಗೊತ್ತಾ ನಿಮಗೆ ಅ ಅದೇ ತರ ಇನ್ನೊಂದು ಬೆಳೆ ಬೆಳೆ ಇರುತ್ತಲ್ಲ ಇನ್ನೊಂದು ನ ತರ ಅದೇ ತರ ಇನ್ನೊಂದು ಬೇಳೆ ಇರುತ್ತೆ ಅದನ್ನ ಪುಡಿ ಮಾಡ್ಕೊಬೇಕು ಪುಡಿ ಮಾಡ್ಕೊಂಡು ಎಲ್ಲಾನೂ ಹಂಗೆ ಹಾಕ್ಬಾರ್ದು ಪುಡಿ ಮಾಡ್ಕೊಂಡ್ ಹಾಕ್ಬೇಕು ಅಂದ್ರೆ ಅದ್ರಲ್ಲಿ ಇವಾಗ ಪಲ್ಯದಲ್ಲಿ ಗ್ರ ಗ್ರೇವಿ ಇರುತ್ತಲ್ಲ ಆ ಥರ ಅನಿಸುತ್ತಲ್ವಾ ಆ ಅದರಲ್ಲಿ ಆ ಥರ ಕಾಣಿಸ್ಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸ್ವಲ್ಪ ನೆಲ್ಲಿಕಾಯಿ ನೆಲ್ಲಿಕಾಯಿನ ಸ್ವಲ್ಪ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ಜಜ್ಜ್ಕೋಬೇಕು ಹಂಗ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಫ್ರೈ ಮಾಡಿರ್ತೀವಲ್ಲ ಅದನ್ನ ಅದ್ರ ಜೊತೆ ಇವನು ಎಲ್ಲಾ ಪುಡಿ ಎಲ್ಲಾ ಆಯಿಲ್ಲ್ಲಿ ಫ್ರೈ ಮಾಡಿ ಅದಕ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ಒಂದು ತಿಂಗಳ ಇಡ್ಬೇಕು ಆಮೇಲೆ ತಿನ್ಬೇಕು ಚೆನ್ನಾಗಿರುತ್ತೆ
ನಮಗ್ ಮಾಡಕ್ ಬರೋದಿಲ್ಲ ನೀ ಯಾವಾಗಾದ್ರು ಬಂದ್ರೆ ತಗೊಂಡ್ಂಬನ್ನಿ ಭೇಟಿ ಆದಾಗ ನಾನುಚ ಚ ಚಟ್ನಿ ತಗೊಂಡ್ ನೆನ ಚಟನೀ ತಗೊಂಬ ಆಯತು
ಹಾನ್ ತಗೊಂಡ್ ಬರಿ ಇಲ್ಲಾಂದ್ರೆ ನಾನನ್ ಅಲ್ಲಿ ನಿಗ ಯಾವಾಗಾದ್ರೂ ಊಗ್ ಬರ್ತೀನಲ್ಲ ಮಾಡ್ಕೊಡ್ತೀನಿ ಬಿಡ ನೆಲ್ಲಿಕಾ ಗಿಡ ಇದ್ಯಾ ನಿಮ್ಮ ಹತ್ರ
ಹಾ ಇದೇ ಇದೆ ಸರಿ ನಮ್ಮ ಮಮ್ಮಿ ಕರತಾ ಇದೆ ಬಾಯ್.
ಹಾ ಸರಿ.